ಹಲೋ ಇರೋ ಅಷ್ಟೇ ಇರೋ ಹ್ಮ ಹಲೋ ಹಲೋ ಅದು ಮೂರರ ಟಾಸ್ಕ್ ಕಂಪ್ಲೀಟ್ ಆಯು ತೋರ್ರಿಸೋಲ್ದಕಡೆ ಬರೀ ಮೂರೇ ತೋರ್ಸ್ಕೊೊಂಡೈತೆ ಅಲೋ ಹಲೋ
ಮೂರ್ ತರ್ಷ ಆಯ್ತಾ
ಹಾ ಬರೀ ಮೂರದರ್ಸ ನಿಂದ ಅಪ್ಡೇಟ್ ಆಯ್ತಾನ
ಅದೇ ಎಏಳ ನೋಡ
ನಂದು ಅಪ್ಟೇಟ್ ಆಗ ಲೋಟ
ಇನ್ನ ಆಐದಪ ಐದು
ಏನ
ಐದಬೇಕು
ನಂದ
ಹ್ಮ್
ನಂದು ಐದು ಆಗಿಲ್ಲ ನಂದು
ಚ್ತು
ಹ ಎಂತ ಪಿನ್ನಾದರ ನಾನ ನೀನ್ ಬಿಜ ಅಂತ ಬರಕೋಯ್ತಿ ನೀನ್ ಯಾರ್ ಕಡ ಹೆಚ್ಚತಿ
ಬಜಲಿ ಬರ್ದಾಯ್ತಾ
ಹಾ ಇನ್ನೊ್ಸ ಆಯತ ಅಂಡರ್ ಸ್ಟೂಡ್ ಅಂತ ಕೊಟ್ಟೆ ಆಮೇಲೆ ಬಿಸಿ ಅಂತ ಅಂತ ಅಂತ
ಇಲ್ಲ ಯಾರು ಅಿಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹೌದ ಹಂಗೆಲ್ಲೋ ಸಕ್ಕ ಆಗುತ್ತೆ
ಆಾ
ಸ್ಟ್ರಕ್ಕ ಆಗಿ ಬಿಡ್ತೇ ಒಮ್ಮೆ ಅದು
ಹ್ಮ್ ಈ ಯಾಕ್ಲ ಸ್ಪೀಕರ್ಂದ ಬರವ ಏನ್ ಮಾಡಬೇಕಪ್ಪಾ ಅಂತಣ್ಣಾ
ಜೋರಾಗಿ ಬರ್ತಿಲ್ವಾ
ಹಾ
ಜೋರಾಗಿ ಬರ್ತಿಲ್ವಾ
ಜೋರಾಗ
ಅವನ್ ಕಳ್ತ
ಸ್ಪೀಕರ್ ಬರಲ್ಲ ಅನಿಸುತ್ತಿಲ್ಲ ಸ್ಪೀಕರ್ ಬರಕದ
ಹ್ಮ್ ಜೋರ
ನಂದಾಯಕ್ ಬುರವಲ್ತು ಈಗ ಅಲಾವ್ ಪಲಾವ್ ಕೊಟಿನ್ ಎಲ್ಲ ಅಷ್ಟ್ ಕೊಟ್ಟೀನಿ ಅಲಾವ ಕೊಟ್ಟಿನಿ ಪಲಾವ್ ಕೊಟ್ಟೀನಿ ಎಲ್ಲಾ ಕೊತನಿ ಇರೋ ನೋಡ್ತನ ಇರು
ಇಲ್ಲ ಹಲೋ
ಹ್ಮ
ಎರಡ್ ರೂಪಾಯಿ ವೆರಿಫಿಕೇಶನ್ ಕೇಳಿತ್ ನಂದಾಗಲಿ ಇವಾಗ
ಇಲಾ
ಮತ್ ಯಾವ ಕೆಳ್ತದಪ ಅದು
ಗೊತ್ತಿಲ್ಲ
ಗಲ್ಲ ಕೆಳಬದ್ರ ಕೆ ಕೇಳ ಎಲ್ಲಿಗ್ ಹೋಗಲ್ಲ ಹ್ಮ್ ಹ್ಮ್ ಹ್ಮ್ ನಾಳೂರು ಮೂವತ್ತೈಐದು ಮಾ ತಿಲ್ಲವಾ ಅವನಿಗೆ ಹ್ಮ ಹಲೋ
ಯಾರಿಗು
ಇದ್ರ ತೋರ್ಸಕೊಂಡಿರ್ತ ಯಾವ ನೀನ್ ಹಾಕಿದ್ದಲ್ಲ ಇಡ್ರಲ್ಲ ಆಲ್ಲ ಅಂತಂದು ಹಾಕ್ಯನ ಅವನು ಆವರು ಮೂವತ್ತೈದು ಗಂ ತೋರ್ಸ ಕತೈತಿ ಬಸ ಅಪ್ಪ ಇವು ಯೂರಿಯಂಗ ಗೊತ್ತತಿಲ್ಲ ಲಿಷ್ಟ ಹಾ ಗೋ ಇನ್ನು ವ್ಯಾಲಿಡಷನ್ ಸ್ಟಾರ್ಟ್ ಆಗಿಲ್ಲ ಆದ ಮೇಲೆ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ ಈ ಪಿ ಡಿಎಫ್ ನಲ್ಲಿ ನಿಮ್ಮಿದರೆ ನೀವು ಇನ್ನು ಟಾಸ್ಕ್ ಮುಗಿಸಂದರ್ಥ ದಯವಿಟ್ಟು ಟಾಸ್ಕ್ ಮುಗಿಸಿ ಇಲ್ಲವಾದರೆ ನಿಮ್ಮ ಕಾರ್ಯ ಪ್ಲಾಟ್ಫಾರ್ಮ್ ನಿಂದ ತೆಗೆದು ಹಾಕಲಾಗುತ್ತದೆ ನೇಮ್ ಇಲ್ಲದ್ದರೆ ಐ ಡಿ ನಂಬರ್ ಹಾಕಿ ಚೆಕ್ ಮಾಡಿ ಓಹೋ ಹೋ ಹೋ ನದ ಬಿಡ್ತಾರ ನಮ್ಗ ಯಾರಲ್ಲ ನಡಸ್ತದ ಯಾರ್ ನಡೆಸ್ತಾರ ಇದ್ರನ ಯಾರಡುಸರ ಯಾರೆಲ್ಲ ನಾ ನಡಿ ಮ ಜಪ್ತೋಡಮ್ಮ ನಡಿ ಬರ್ತಾನ
ಗಡಿ
ಹಲೋ
ಗಾಡಿ ಗಾಡಿ ಗಾಡಿ
ಒಂದೇದನ್ ಆಟ ಆಡ ಲೆ ಆಡಾಡ ಆಡಾಡ ಹಂಗ ಯಾವ್ದಾನ ಹ್ಮ್ ಆ ಆ ಆಡಾ ಆಡ ಯಾವ್ದಾನ ಏನ ಹಾಡಾಡು
ನೀನೆ ಹೇಳು
ನೀನ್ ಹೇಳದೆ ಯಾವ್ದಾರ ಒಂದು ಹಾಡ ಹೆಳ ಯಾದರ ಹಾಡಲ್ಲೆ ನೀನ್ ಡ್ಯಾನ್ಸ್ ಕಲೆಗಾರ ನೀನು ಬರ್ತ ಡ್ಯಾನ್ಸ್ ಹೊಡ್ತಿದ್ದಿಯ ಯಾವತ್ತು ಹ್ಮ ಮತ್ತೆ ಯಾವ ಟ್ರಿಪ್ ಮತ್ತೆ ಕಾಲೇಜ ಕಡೆ ಯಾವಗ ಕರ್ಕೊಂಡು ಹೋಗ್ತಾರೆ ಮತ್ತೆ
ಹ್ಮ್ ಹೋಗ್ಬೇಕಂದ ಕಾಲೇಜ್ ಕರ್ಕೊಂಡ ಇದ್ದು ಹೋಗ್ಬಾರ್ದಲ್ಲ ಸುಮ್ ವೆಷ್ಟು ಹ್ಮ ಮಾಡಕ್ಲ್ ಹೇಳ ಮತ್ತೆ ಹಲೋ ಹಾ
ಎಷ್ಟು ಮಾಡಿದ
ಏನು ಅಪ್ಪ ಒಂದು ವಾರ ಕ ಹತ್ತು ಸಾರೋಡ ಇದ್ ನ ಕರೆಟ್
ಟೋಟಲ್ ಇಷ್ಟ
ಟೊಟಲ್ಲ
ಅ ನೀವು
ಟೋಟಲ್ ಅರ್ನಿಂಗ್ ಹತ್ತಾರ ಒಂದು್ ವಾರ
ಹಲ ಸ್ಟಾರ್ಟಿಂಗ್ ಇಂತ
ಹ್ಮ್
ಸ್ಟಾರ್ಟಿಂಗ್ ಎಷ್ಟ ಮಾಡಿದ್ದ
ಆಟಂಗ ನೀವು ಟೋಟಲ್ ಎಷ್ಟ ಆಯ್ತು ಒಂದ್ ಮೂವತ್ ಸಾವಿರ ಇರ್ಬೋದು ನೋಡ ನಾ ಅವಾಗವಾಗ ಓದಿದ್ನ ಸುಮ್ಮ್ನೆ ಮೂವತ್ ಸಾವಿರಾನ ಆಯ್ತಲ್ಲ ಇಪ್ಪತ್ತ ಇಪ್ಪತ್ತೈದು ಆಯತಾನ ಅತ್ತೆ ಪತ್ತ ಬದ ಆ
ಕಷ್ಟ ಏನಾಗಲ್ಲ
ಎಲ್ಲ ಆತದ ಅಪ್ಪ ಹೊಡಿ ಗೊತ್ತಾಗುತ್ತ
ಅವದಾಗತ್ತಲ್ಲ
ಹ್ಮ್ ಅದ ಅಪ್ಡೇಟ್ ಆಯ್ತ ನಾವ ನಿಿಂದ ಅದ ಏಳು ಆಯ್ತಿಂದಿಲ್ಲ ಅ ಹಾಞ ಅವಾಗ ತೋರಿಸಿದ್ದಿಲ್ಲಾನ ಫಸ್ಟಿಗೆ ಹಂಗ ಸ್ವಲ್ಪ ಅಪ್ಡೇಟ್ ಆಗ್ತರ್ ಮತ್ತೆ ಸ್ಲೋ ಆಗ್ಯದ ಇಲ್ಲ
ಹ್ಮ
ಜಮ್ಮು ಅತ್ತು ಕಂಪ್ಲಿೀಟ್ ಮಾಡೋಕನ
್ಮ
ಇದು ನಾ ಇದು ಒಟ್ಟ ಹಿಂಗ ಸ್ವಲ್ಪ ಸ್ವಲ್ಪ ಏನು ಒಂದ್ ದಿವ್ಸ ಕಂಪ್ಲೀಟ್ ಮಾಡೋದ ಆಗಲಿಲ್ಲ
ಒ ದಿವಸ ಏನ್ ಕಂಪ್ಲೀಟ್ ಮಾಡ್ತವೆ ಮರ ಹ
ಹ
ಏನ್ ಮಾತಾಡ್ತ ಜನ್ ಏಐತಿ ಂಗ ಎಲ್ಲ ಬಾಳ ಅಲ
ಹಾ
ಜವ ಬ್ಯಾಸ್ ಸಪಡ ಚಲ
ಹ್ಮ್
ನ್ ಚೆಕ ನ ನ ಹ್ಮ ಹ್ಮ್ ಏನ್ ತಿಂದಿ ಅಲ್ವ ಮರ ಎದ್ದಿದ್ದಿ ಆತ್ತರಿ ನೀನ್ ಫೋನ್ ಹಚ್ಚ ಆೆ ಇದ್ದೀನಿ ಡೈರೆಕ್ಟ್ ಬಾತ್ರೂಮ್ೂಂಂತೀಿನಿ ಅಲ್ದಕ್ಕಿನಿ ಉಂಂತೀನಿ ಮೈ ತೊಕೋಬೇಕಂತ ಇತ್ತು ಆಾಗ ಮೈ ತ
ಮಾಡ
ಆಂ
ಟಿಫಾನ್ ಏನ್ ಮಾಡಿದ್ವಾ
ಇ ಮಾಡ್ಯಾರ ನಾನು ಇಡ್ಲಿ ತಿನ್ಲ್ಲಾ ಇವಾಗ ಊಟ ಆಗುತ್ತಲ್ುಡಿ ತಾಸಂತ ಕಪ್ನ
ಏನ್ ಮಾಡತಾರೆ
ಟ್ಟ ಏನ್ ಅನ್ನ ಸಾಂಬಾರ್ು ಮಾಡ್ತಾರ ಏನ್ ಮಾಡ್ತಾರ ಮತ್ತೆ ಏನ ಅದೇ ಅನ್ನ ಸಾಂಬಾರ್ ಹಪ್ಪಳ ಸಂಡಗಿ ಇಂತ
ಹ
ಆಾ
ಅಜ
ಮಾನು ಕ ವೀಕ್ಲಿ ಟೂ ಟೈಮ್ಸ್ ಕ್ಯಾನ್ಸಲ್ ಮಾಡ ಒಂದ್ಸಲ ಇವಾಗ ಮೊಟ್ಟೆ ಕೊಡಾಕೊಂತಾರ ವೀಕ್ಲಿ ಒನ್ಟೈಮ್ ಮೆ ಒಟೈಮ್ ಕೊಡಾಕೊಂತಾರ ನಿಂಗೇ ಬಿಟ್ಟ ಮ್ರಂಗಂಗ್ಮಂಗಂಗಾದರ
ಯಾಕಂದ್ರೆ
ಹಾ.
ಹಕ್ರೆ .
ಏನ ಮಾಡ್ತಲ್ರಿ ಸಾಹೇಬ್ರ ಜಿಮ್ಮಿಗ ಹೋಗ ಹೊಂಟಿದ್ದಲ್ಲ ನೀನ್ ಯಾಕ ಬಿಟ್ಟಿ ಹ್ಮ್.
ಎಕ್ಸಾಮ್ಸ್ ಬಂತಲ್ಲ.
ಏ ಎಕ್ಸಾಮ್ ಬರ್ತದ ಹೋಗ್ದತದಲೆ ಎಕ್ಸಾಮ್ ಆಯತ ಕಾಣಂತ ನೋಡಿ ಎಕ್ಸಾಮ್ ಬಂದ್ರ ಏನ್ ಬಿಟ್ರ ಏನ್ ಜಿಮ್ ಓಡ್ತನ. ಮೇನ ಜಿಮ್ಮಂತ ಆವ. ಹ್ಮ್.
ನಾನು ಅದು ಎಕ್ಸಾಮ್ ಇತ್ತಲ್ಲ ಫೆಬ್ರವರಿ.
ಹ್ಮ್ ಹ್ಮ್ ಹ್ಮ್ ಅವು ಬಿಟ್ಬಿಟ್ಟೆ ಏನ್ ಥರ್ಡ್ ಸೆಮ್.
ಹ್ಮ ಥರ್ಡ್ ಸೆಮ್ ಎಕ್ಸಾಮ್ಸ್ ಇದ್ದು.
ಹ್ಮ್ ಹ್ಮ್ ಹ್ಮ್ ಹವ ಹ ಬರವಾಗ ಹೋದವಾಗತದೆ ಅಲ್ಲ ಜಿಮ್ ಮಾಡುವ ಕೆಲಸ ಮಾಡ .
ಮೂರು ತಿಂಗಳು ಕಟ್ಟಿದ್ದೆ ಹೋಗಿದ್ದೆ ಒಂದು ತಿಂಗಳ.
ಹಹ ಎಷ್ಟು ಕಟ್ಟಿದ್ದಿ ಅಮೌಂಟ್.
ನಾನು ನಮ್ಮ ಅಣ್ಣಾ.
ಹ್ಮ.
ಹ.
ಹ್ಮ್ ಹ್ಮ್. ಹ್ಮ್ ಹ್ಮ್ ಹ್ಮ. ಹ್ಮ್.
ಸರ್ಬೆಕ್ ಮತ್ತ ಯಾರ. ಸ್ಟಾರ್ಟ್ .
ಏನ.
ಸೇರ್ತಿನಿ.
ಹ್ಮ್ ಹ್ಮ್ ಹ್ಮ್ ಒಳ್ಳೆ ಬಾಡಿ ಆಗತ್ತಪ್ಪಾ ನಿಂದೆಲ್ಲಾ ಬಾಡಿ ಚೆನ್ನಾಗೈತೆ. ಹ್ಮ್.
ನಾನ ಅವಾಗ ಮನೇಲಿ ಮಾಡ್ತಿದ್ದೆ ಅವಾಗ.
ಹ್ಮ್ ಹ್ಮ್ ಹ್ಮ್ ಹ್ಮ್. ಬೇಸಾಯ್ತ್ ಬೇಸಾಯ್ತ ಆರಾಮ ಆತ ಎಲ್ಲ ಇಕ್ವಿಪ್ಮೆಂಟ್ಸ್ ತಂದ್ ಬಿಡ್ಲ್ಕ ಮನೆಗೆ ಒಷ್ಟು ಅವನು ಮನ್ಯಾಗ ಮಾಡಿಬಿಡ ಅವನು ಇಕ್ವಿಪ್ಮೆಂಟ್ಸ್ ತಂದ ಎಲ್ಲ ಹ್ಮ.
ಮನೆಲ್ಲಿ ಆಂಧ್ರವಾಡ್ ಬೆಂಗಳೂರು
ಹ್ಮ್ ಹ್ಮ್. ಬಾಜಾರಂತ ನ ಬಳಾವಲ್ಲ ಹ್ಮ್
ಹ್ಮ್.
ಹಿಂಗ್ ಆದ್ರ ಹೆಂಗಪ್ಪ ಅಂತ ನಾನ್.
ಮೇನ್ ಒಂದು ದುಡ್ಡು ಇರ್ಬೇಕು. .
ದುಡ್ಡಿದ್ರೆನೆ ಎಲ್ಲಾ. ಹಾ. ದುಡ್ಡೇ ದೊಡ್ಡಪ್ಪ.
ಎಂತ. ಬಾಲಿವುಡ್.
ಆ.
ಅಂದ್ರನ ಬಾಡಿ ಗಿಡಿ.
ಹ್ಮ್ ಹ್ಮ್. ಅ ಬಾಡಿ ಅಲ್ಲ ಬಾಡಿ ಅಲ್ಲ ಹ್ಮ್ ಹಲೋ ಬುಟ್ ಬೂಡೆ ಬುಟ್ ಬೂಡೆ ನನ್ನ ಸಕ್ನಲ್ಲ ಬುಟ್ಬೂಡೆ ಕೇಳೆ
ನ ನಿ ಕೊಟ್ಟ
ಆ
ಇನ ಆಡು ಪುಟ್ಟಿ ತ
ಏನು
ಜತೋ
ಇ ದಿನ ಆಡ್ರ ಕೊಟ್ಟಿದ್ಯಲ್ಲ ಯಾರು ಸಿತಿಲ್ವಾ ಕಾಲೇಜವರು
ಇಲ್ಲ ನಾನು ಏನು ಡೈಲಿ ಹೋಗ್ತೇನೆ ನಾನೇನು ಯಾವಾಗ ಶಮ್ಮ ಒಸಮ್ಮ ಒಂದಸ ಒಂದ್ಸಲ ಹಂಗ ಪ್ರತಿ ಸಯಿ ಒಂದ್ಸಲ ರಕ್ತಿರಲ್ಲ ಫಸ್ಟ ಹೋಗ್ ಬಂದ್ಬ ಬಿಡು ಆಯ್ತು ಅನ್ನ
ಹ್ಮ್
ಬಣ ಹಡ್ರ ಆಯ್ತಪ್ಪ ಒಂದ್ಸಲ
ಆಯ್ತ
ಆ
ಅನ್ನ ಉಸ
ಹ್ಮ್ ಹ ಮತ್ತೇನು ಸಮಾಚಾರ ಕಟ್ ಮಾಡ್ಲಾ ಹತ್ತು ನಿಮಿಷ ಆಯ್ತಾ ಕಟ್ ಮಾಡನ